ಹಂಗರ ನಾನು ನಾನೇ ಮಾಡನ ಅನ್ಕೊಂಡೆ ನೀವೇ ಮಾಡ್ಬಿಟ್ರು. ಅದೇ ನೀವು ಕತೆ ಬರ್ರಿರಿ ನೀವು ಕತೆ ಬರೆಯಕ್ ಕೇ ಸ್ಟಾರ್ಟ್ ಮಾಡಿದೀರಾ ಅಂತ ಕೇಳಿಪಟ್ಟೆ ಒಂದ್ ಕತೆೆ ಕೇಳೋಣ ಅಂತ. ಅ ಫೋನ್ ಮಾಡೋಣ
ಹಾ ಪ್ರಾರಂಭ ಮಾಡಿದ್ದೀನಿ ಆದ್ ನಿಮ ತರ ಕವಿಯಲ್ಲ ಏನ ನಾನ ತಚ ಇತ್ ಬರ್ದಿದ್ದನ.
ಇಲ್ಲ ಇಲ್ಲ ಪರವಾಗಿಲ್ಲ ಹೇಳಿ ನಾನು ಕತೆ ಕೇಳೋಣ ಅಂತಾನೇ ಕರೆ ಮಾಡೋಣ ಅನ್ಕೊಂಡೆ ನೀವೇ ಮಾಡುದ್ರಲ್ವಾ. ಹ್ಮ್ ಒಳ್ಳೇದಾಗ್ಲಿ ಒಳ್ಳೇದಾಯ್ತು ಸದ್ಯಕ್ಕೆ ಹೇಳಿ ನೀವ್ ನನ್ನನ್ನ ನೋಡೇ ಅಲ್ವಾ ಕತೆ ಬರಯೋಕ್ಕೆ ನೀವು.
ಹ ಹೌದು ಹೌದು.
ಇಷ್ಟ ಆಯ್ತಲ್ವಾ ನನ್ ಮನಲ್ಲಿದ್ ನಿಮ್ಗೆ.
ನಾನು ಒಂದ್ ಕತೆಯನ್ನ ಹೇಳ್ತೀನಿ ಅದು ಚೆನ್ನಾಗಿಲ್ಲ ಅಂದ್ರೆ ನಾನನ್ ಬಯ ಬಿ
ಇಲ್ಲ ಇಲ್ಲ ನಾ ನಾನೇನ್ ಬಯೋದ. ಇಲ್ಲ ನನ್ಗೆ ಕತೆ ನೀವು ಹೆಂಗ್ ಹೇಳಿದ್ರರು ನಾನ್ ಇಷ್ಟ ಪಡ್
ಅಂದ್ರಿ ನೀವ್ ಸವಿಯಲ್ ಮತ್ತೆ ನಾವೇನಾದ್ ತಪ್ಪ ಮಾಡಿದ್ರೆ ನೀವೆ ನಿಮಗೆ ಬೇರೆ.
ಇಲ್ಲ ಇಲ್ಲ ಏನಾದ್--ತಪ್ಪು ಮಾಡ್ದನಂತ ದ್ದೀನ್ ಹೇಳಿ
ಆಯ್ತು ಪ್ರಾರಂಭ ಮಾಡ ಮಾಡ್ಲಾ.
ಹ್ಮ್ ಮಾಡಿ ಮಾಡಿ ನಾನು ಅದಕ್ಕೋಸ್ಕರನೇ ತುಂಬಾ ಕಾಯ್ತಾ ಇದ್ದೀನಿ. ನಿಮ್ ಕತೆ ಕೇಳ್ಬೇಕು ನಿಮ್ ಬಾಯಿಂದ ಅಂತ.
ನಾನು ಹೇಳೋದು ಮೊಲ ಮ ಆಮೇಕತ್ತ.
ಹ ನಾನು ಇ ಯಾವಾಗೂ ಚಿಕ್ಕವಾಗ ಕೇಳಿದ್ದೆ ನೆನ್ಪಿಲ್ಲ ನನ್ಗೆ ಈಗ
ನೀವ ಕವಿ ನೀವ ಕೇಳಿದೀರನು ನೀವೇ ಬರ್ದಿರ್ತೀರಾ. ಸರ ನಿಮಗೆ ನೆನ್ ಲ್ಲ ಅಂದ್ರೆ ಹೇಗೆ ಹೇಳಿ ನೀವು
ಇಲ್ಲ ಇಲ್ಲ ನಿಮ್ ಬಾಯಿಂದ ಕೇಳ್ಬೇಕಂತ ನೆನ್ಪಿಲ್ಲ ಅಂತ ಹೇಳ್ತಿದೀರಿ ಅಷ್ಟೇ.
ಹಯಜೋ
ಹೇಳಿ ಹೇಳಿ.
ಒಂದು ಕಾಡಿನಲ್ಲಿ ಒಂದ್ ಮೊಲ ಮತ್ತು ಆಮೆ ವಾಸಿಸ
ಯಾಕ ಒಂದ್ ಕಾಡಿನಲ್ಲ ಒ ಮೂಲ ಒಂದು ಆಮೆ ಬೇರೆ ಪ್ರಾಣಿಗಳಿರ್ತಾವಲ್ವಾ
ಇಲ್ಲ ಅದು ಕಾಡಿನಲ್ಲೇ ವಾಸ ಮಾಡೋದವು
ಯಾಕೆ ಮೊದ ನಮ್ಮ ಮನೆ ಹತ್ರನುೂ ವಾಸ ಮಾಡುತ್ತಲ್ಲ
ಮೊಲಾನ ಮೊಲ ನೀವ್ ಮನೆ ಹತ್ರ ವಾಸ ಮಾಡಿದ್ರೆ ಯಾರಾರು ಹಿಡ್ಕೊಂಡು ತಿಂದ್ ಬಿಡ್ತಾರ ಅದನ್ನ ಅದಕ್ಕೆ ಅದು ಕಾಡಲ್ಲಿ ಇದ್ರೆ ಸುರಕ್ಷಿತವಾಗಿ ಇರುತ್ತೆ
ಲ್ಲ ಇದೆ ಒ ಒಂದೇ ಮೊಲ ಯಾಕಿದೆ
ಒಂದೇ ಮೊಲ ಯಾಕಿದೆ ಅಂದ್ರೆ ನಾನ್ ಹೇಳ್ತಿರೋದು ಒಂದೇ ಮೊಲ ಮತ್ತೆ ಆಮೆ ಕತೆ ಅದಕ್ಕೆ ಒಂದೇ ಮೊಲ ಒಂದೇ ಆಮೆ ಐತಿ
ಹಾ ಸರಿ ಹೇಳಿ
ಹ್ಮ ಮೊಲ ತನ್ನ ವೇಗದ ಬಗ್ಗೆ ತುಂಬಾ ಹೆಮ್ಮೆ ಪಡುತ್ತಿತ್ತದೆ
ಹ್ಮ್ ಹ್ಮ್
ಆವಾಗ ಯಾವಾಗಲೂ ಒಮ್ಮೆಯನ್ನು ನಿಧಾನವಾಗಿ ಹಾಸೆ ಮಾಡುತ್ತಿರುತ್ತದೆ ಹಂಗ ಮೊಲ ಆಮೆಗೆ ನಾನು ಯಾವಾಗಲೂ ಜೋರಾಗಿ ಹೋಗ್ತೀನಿ ನೀನು ನಿಧಾನ ಬರ್ತಯ ಅಂತ ಹೇಳಸ್ತಿರ್ತದೆ ಆಮೇೆಗೆ
ಯಾರ್ಿಗೆ ಆಮೇಗ
ಹಾ ಆಮೆಗೆ ಮೊಲ ಆವಾಗ ಒಂದು ದಿನ ಆಮೇ ನಾವು ಓಟದ ಸ್ಪರ್ಧೆ ಮಾಡೋಣ ಎಂದು ಕೇಳ್ತದೆ
ಯಾರ್ು ಕೇಳೋದು
ಆಮೆ ಆಮೆ ಮೊಲನ್ ಕೇಳುತ್ತೆ
ನಾನ್ ಯಗಾಕ ಮೊಲನ್ ಕೇಳುತ್ತೆ ಗೊತ್ತ ಮತ್ತಲ್ವಾ ಆಮೆ ಚಿಕ್ ಚಿಕ್ಕದಾಗಿ ಓಡುತ್ತೆ ಅಂತ ಮತ್ತೆ ಯಾಕದು ಹಂಗ ಮಾಡ್ಬೇಕು
ಅದೇ ಮುಂದೆ ಕಥೆಯಲ್ಲಿ ಇರುತ್ತೆ ಕೇಳಿ ಹೇಳ್ತೀನಿ
ಹ್ಮ್ ಸರಿ ಸರಿ ಹೇಳಳಿ
ಒಂದಿನ ಕೇಳುತ್ತೆ ಆಮೇ ನಾವು ೋಟದ ಸ್ಪರ್ಧೆ ಮಾಡೋಣ ಎಂದು ಮೊಲ ನ ಗೊುತ್ತಾ ಒಪ್ಕಡುತ್ತೆ ಯಾಕಂದ್ರೆ ಮೊಲಗೆ ಜಂಬಾ ನಾನ ನಾನೇ ವೇಗವಾಗಿ ಓಡುವುದು ಅಂತ ಅದಕ್ಕೆ ನನ್ನ ಒಡುತ್ತೆ ಸ್ಪರ್ಧೆ ಆರಂಭವಾಗುತ್ತೆ ಮೊಲ ಬಹಳ ವೇಗವಾಗಿ
ಅಲ್ಲಿ ಇರಿ ಇರಿ ಇರಿ ಒಂದ್ ನಿಮಿಷ ಅಲ್ಲಿ ಸ್ಪರ್ಧೆ ಪ್ರಾರಂಭವಾದಾಗ ಯಾರು ಅದಕ್ಕೆ ಹ್ಮ್ ನೋಡಕ ಯಾರು ಬಂದಿರಲ್ವಾ
ನೋಡ ಯಾರ್ ಬರ್ತಾರೆ
ಏ ಬರ್ತಾರ ನಾನು ಕೇಳಿದ್ದೀನಿದ್ದೀನ್ನ ಅದಕ್ಕೆ ಹ್ಮ ಅಹ ಮೊದಲನೇ ಮೊದಲು ಮಾಡುವುದು ಮತ್ತೆ ಅದನ್ನ ನಿಲ್ಲಿಸುವುದಕ್ಕೆ ಹುಲಿ ಮತ್ತೆ ಎಲ್ಲರೂ ಅದನ್ನ ನೋಡ್ಕೊಂಡಿರ್ತಾರೆ ಹುಲಿ ಆಣೆರು ಕಾಡಲ್ಲಿರುವ ಪ್ರಾಣಿಗಳೆಲ್ಲ
ಹಾ
ಆಸ್ಪರ್ತೇ ಇಲ್ಲ
ಮೊದ್ಲು ನಾನು ಹೇಳದನ್ನ ಕೇಳಿ ನೀವು ಬೇರೆ ಬೇರೆ ಏನೇನೋ ಕೇಳ
ಇಲ್ಲ ನನಗೆ ಮತ್ತೆ ಮತ್ತೆ ಮಂದ್ಯದಲ್ಲಿ ಕೇಳಿಲ್ಲ ಅಂದ್ರೆ ಮತ್ತೆ ನಾನನ್ ಮರೆತು ಹೋಗ್ತೀನಿ
ಓ ಹೋ ಆತರ. ಸ್ಪರ್ಧೆ ಆರಂಭವಾಗುತ್ತ. ಮಲ ಬಹಳ ವೇಗವಾಗಿ ಡಿದ ದೂರ ಹೋಗುತ್ತೆ.
ಯಾವ ಕಲರ್ ಮಲ.
ಬೆಳ್ಳೆ ಇರುತ್ತೆ. ಬೆಳ್ಳ ಇರುತ್ತು.
ಹ್ಮ್ ಸರಿ ಸರಿ ಯಾರ. ಹ್ಮ್.
ದೂರ ಓಡೋಗುತ್ತೆ. ಹಾ ಮನಿದಾ. ಅನುವಾಗಿ ಆದರೆ ನಿರಂತರವಾಗಿ ಸಾಗುತ್ತಿತ್ತು. ಮಲ ಆಮೇ ಬ. ಅದರಲ್ಲೂ ಇನ್ನೂ ಸಮಯ ಇದೆ ಎಂದುಕೊಂಡು. ಒಂದು ಮರದ ಕೆಡೆಗೆ ಮಲ.
ಯಾವ ಮರದ ಕೆಳಗಡೆ.
ಯಾವದೋ ಒಂದು ಮರದ ಕೆಡಗ ನಿಲ್ಕದುು.
ಹ್ಮ್ ನೀವು ಅದನ್ನು ಕೂಡ ಅಲ್ಲಿ ಬರಿೀಬೇಕಿತ್ತು ಈ ಮರದ ಕೆಳಗಡೆ.
ಆಯ್ತು ಆಲದ ಮರದ ಕೆಳಗೆ ಹೋಗಿ. ಮಲತ್ತುು.
ಹ್ಮ್.
ಆದರೆ ಆಮೆ ನಿಲ್ಲದೆ ನಿಧಾನವಾಗಿ ಮುಂದೆ ಮುಂದೆ ಸಾಗುತ್ತಾ. ಗುರಿಯನ್ನು ತಲುಪಿತು ಮೊಲ ಎದ್ದಾಗ. ನಮ್ಮ ಈಗಲೇ ಗೆದ್ದಿರುವುದನ್ನು.
ಹೌದಾ ಕೇಳಿಸ್ತೀವಿ ಇಲ್ಲ ಕೇಳಿಸ್ದಿಲ್ಲ.
ೀಕ ಆ.
ಹಾ ಕೇಳಿಸಿದೆ.
ಹ್ಮ. ನಿರಂತರವಾಗಿ ಸಾಗುತ್ತಾ ಮೊಲ ಆಮೆ ಬರಲು ಇನ್ನೂ ಸಮಯ ಇದೆ ಎಂದು ಒಂದು ಆಲದ ಮರಗದ ಕೆಳಗೆ ಹೋಗಿ ಮಲಗಿತು ಆದರೆ ಆಮೆ ನಿಲ್ಲದೆ ನಿಧ. ಸಮಾನವಾಗಿ ಮುಂದೆ ಮುಂದೆ ಸಾಗುತ್ತಾ. ಗುರಿಯನ್ನು ತಲುಪುತ್ತದೆ.
ಹೌದಾ.
ಮೊಲ ಎದ್ದು ಆಮೆ ಈಗಾಗಲೇ ಗೆದ್ದಿರುವುದನ್ನು ಕಂಡಿತು ಆಗ ಮೊಲ ತನ್ನ ತಪ್ಪನ್ನು ಅರೆತುಕೊಂಡಿತ್ತು.
ಏನು ತಪ್ಪು. ನಾನು ಚ ಅದು ಚೆನ್ನಾಗಿ ಓಡ. ಅಂತ ಹೇಳಿ ಕೊಬ್ಬು ಬೀಳ್ಬಾರ್ದು. ನಿಧಾನವಾಗಿ. ಅದೇನೆ, ಅದು, ನಮ್ ಗುರಿ ನಾವ್ ತರುತ್ತೀವಿ ಸಹ. .. ಮನೆಯಿಂದ, ಇದ್ರೆ ಅಂತ ಅಲ್ವಾ! ..
ಏನ್ ಅರ್ಥ ಆಯ್ತು ಹೇಳು?
ಹೇಳುದ್ನಲ್ವಾ ಇವಾಗ ನಾವು, ಹ್ಮ ಜಂಬಾ ಹಚ್ಕೊಂಡು. ನನಗ ಗೊತ್ತು ಎಲ್ಲಾ ನಾನೇ ಮಾಡ್ತೀನಿ, ನಾನು ಎಲ್ಲದ್ರಲ್ಲಿ ಮೊದಲಿದೀನಿ. ಅಂತ ಅನ್ಕೊಳಕ್ಕಿಂತ ಬೇರೆಯವ್ರ ನಿಧಾನವಾಗಿ ನಮ್ ಗೊತ್ತಿಲ್ದಿರ ಕೆಲ್ಸವನ್ನ. ಮಾಡ್ ಅನ್ನುತ್ತಾರೆ, ನಮ್ದು ನಿರಂತರವಾಗಿ ನಮ್ ಪ್ರಯತ್ನ ಇದ್ರೆ ನಮ್ಮ್ ಸಹನೆಯಿಂದ ನಾವ್ ಏನಾದ್ರೂ ಗಳಿಸಬೋದು ಯಶಸ್ಸ ಪಡ್ಕೊಬೋದು ಅಂತ.
ಸಹನೆ, ಸಹನೆ ಮುಖ್ಯ ನಮಗೆ. ಯಾವ್ದು, ಏನಾದರೂ ಇದು ಬೇರು? ಒಟ್ಟುರಿ, ಜಾಸ್ತಿ ಜೋರು, ಓಡಿಯೋಗುತ ಇದಾರೆ ಅಂತಂದ್ರೆ. ನಾವು ಅವ್ರನ್ನ ಸೋಲಿಸ್ಬೇಕು ಅನ್ನೋ ತರ ಹೋಗ್ಬಾರ್ದು ನಾವ್ ಗೆಲ್ಬೇಕು ಅನ್ನೋ ತರ ಮಾಡಿದ್ರೆ, ನಾವು ಖಂಡಿತ, ಗೆದ್ದೆಗೆ
ಇಲ್ಲ, ಹಿಂಗೂ ಮಾಡಬಹುದು. ಅಲ್ವಾ ಮೊಲ ಮತ್ತೆ ಆಮೇಲೆ ಇಬ್ರು ನಾನ್ ಜೊತೆ ಕರ್ಕೊಂಡ್ ಹೋಗ್ತೀನಿ, ಬನ್ನಿ ಇಬ್ಬರು ಜೊತೆಗ್ ಹೋಗ್ಬೋದಲ್ವಾ,
ಅದು ಅವಾಗ ಮೊಲಗೆ, ಆತರ ಹೇಳಲಿಕ್ಕೆ ಆಗದಿಲ್ಲಲ್ಲ ನಾಮೊಲಗೆ ಕೊಬ್ಬು ಜಾಸ್ತಿ ನಾನೇ ಜೋರಾಗಿ ಓಡುವುದು ಅಂತ.
ಹ್ಮ್, ಅದಕ್ಕೆ ಯಾರಗೂ ಕೊಂಬಿರುಬಾರದು.
ಹಾ, ಹೌದು.
ಹ, ನಾನು ಚನ್ನಾಗಿ ನಿಮ್ ಕಥೆ ನಾನು ಮೊನ್ನೆ ಹೇಳಿದ್ ಕಥೆ ಇಷ್ಟ ಆಯ್ತಾ ನೀವ್ ಬರ್ದಿದ್ ಕಥೆ ಇಷ್ಟ ಆಯ್ತಾ ನಿಮ್ಗೆ.
ಇಲ್ಲ, ಇಲ್ಲ ನಂದು ಏನೋ ಸಣ್ಣ, ಪುಟ್ಟ ಕಥೆ, ನೀವು ಕವಿ ಅಲ್ವಾ ನೀವು ತುಂಬಾ ಚೆನ್ನಾಗಿ,
ಹಾ, ಇಲ್ಲಿ, ಇಲ್ಲಿ, ನೀವು? ಈ, ಸರಿ, ನನ್ನ ಹೊಳ್ಬೇಡಿ, ನೀವು ನನಗೆ
ಅಯ್ಯೋ ಇಲ್ದೆ ಇರೋದು, ಏನು? ಹೇಳದನಾ ಇರೋದುತಾನೆ, ಹೇಳು
ಹ, ಇದಿ ನಾನು ಒಂದ್ ಕಥೆ ಬರ್ದಿದ್ದೀನಿ ಅ ಅನ್ನ ನಿಮ್ಗೆ ಯಾವಾಗಾದ್ರೂ ನೀವು ಸಮಯ ಇದೆ ಎಂದಾಗ, ನನ್ಗೊಂದು ಸ್ವಲ್ಪ ದೊಡ್ಡ ಕಥೆ. ಈ, ತರ ಕಥೆಗಳನ ಒಬ್ಬರಿಗೊಬ್ರು ಹೇಳ್ಕೊಳ್ತಿದ್ರೆ ನನ್ಗೆ? ಇದು ಬದಲು, ನಾವೇ ಒಂದು. ಪುಸ್ತಕವನ್ನು ಬರೆದರೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ.
ಹಾ
ಹ್ಮ್, ಅದಕ್ಕೆ ಅದಿಕ್ಕೆ ಹೆಸರೇನ್ ಗೊತ್ತು. ಕೊಡೋಣ.
ನೀವೇ ಹೇಳಿ?
ಹ್ಮ್, ನನಗೆ ಏನು ನೆನಪು ಬರ್ತಿಲ್ಲ.
ಅಂದ್ರೆ, ಯಾವ ತರ ಕಥೆಗೆ
ನಾವು ನೀನು ಬರೆಯುವಂತಹ ಕಥೆಗಳು ನಾನು ಬರೆಯುವಂತ, ಕಥೆಗಳು ಸೇರಿ ಒಂದು ಪುಸ್ತಕ ಮಾಡೋಣ? ನೀನು ನಾನು. ಅಂತ ಒಂದು ಪುಸ್ತಕ ಬರಿಯಣ.
ಹು ನಾನು ಬೇಡ ಸ್ನೇಹಿತೆಯರ ನೆಚ್ಚಿನ ಪುಸ್ತಕ ಅಂತ ಬರಿಯಣ.
ಅದು ಎಲ್ಲಾ ತುಂಬಾ ಹಳೆ ಕಾಳದ್ದು ಹೆಸ್ರಾಯ್ತು.
ಹಾ
ಸ್ವಲ್ಪ ಹೊಸ್ದಾಗಿರ್ಬೇಕಲ್ವಾ ನಾವ್ ಕಾಲಕ್ಕೆ ತಗಾಗೆ ನಾವು ಇರ್ಬೇಕು ಈಗಿನ ಕಾಲದಲ್ಲಿ ಇಬ್ಬರ ಸ್ನೇಹಿತರು ಮೂವರು ಸ್ ಸ್ನೇಹಿತೆಯರು ಅಂತ ಬರುದ್ರೆ ಯಾರು ನೋಡುವುದಿಲ್ಲ ನೀನು ನಾನು ನಾನು ನೀನು ನಿನಗೆ ಉ
ಎರಡು ಒಂದೇ ಅಲ್ವಾ
ನೋ ಇಲ್ಲ ತುಂಬಾ ವ್ಯತ್ಯಾಸ ಇದೆ ಎರಡಕ್ಕುವೆ ಏನಂತ್ ಹೇಳೋಣ ಅಂದ್ರೆ ನಿನಗೆ ಉಚ್ಚು ನನಗೆ ಹುಚ್ಚು ಚ್ಚು ಅಂತ ಇಡಣ
ಹಿ ಹ್ಹಿ ಹ ಇದೊಂತರ ಚೆನ್ನಾಗಿದೆ
ಆ ಆ ಅಕ್ಕ ತಂಗಿಯರ ಜಗಳ ಅಂತ ಇಡಣ
ಎಲ್ಲರೂ ನೋಡಿ ಆಕರ್ಷಿತರಾಗಿ ಅದನ್ನು ಕೊಂಡುಕೊಳ್ಳಬೇಕ್
ಹಾ ಅವರು ಆ ಪುಸ್ತಕದ ಹೆಸರನ್ನು ನೋಡಿಯೇ ಈ ಪುಸ್ ತಕ ಓದಬೇಕು ಅಂತ ಅನಿಸಬೇಕು ಹ್ಮ್ ಸ್ವಲ್ಪ ಆಲೋಚನೆ ಮಾಡಿ ನಿಮ್ಗೆ ಯಾವುದಾದರು ಪುಸ್ ಸ್ತಕದ ಹೆಸರು ನೆನಪು ಬಂದರೆ ನನಗೆ ತಿಳಿಸಿ ಆದಷ್ಟು ಒಂದು ನೂರು ಕ ಯನ್ನು ಬರಿಯೋಣ ಒಂದು ನೂರು ಕಥೆ
ಹಾ ಸಾಕಾ
ಕೆ ನೀವಿನ್ನು ಜಾಸ್ತಿ ಬರೀತಿರ
ಹಾ ಈಗ ನೀನು ನಾನು ಇಬ್ರು ಸೇರಿ ಬರೆಯೋದಂದ್ರೆ ಇನ್ನು ತುಂಬಾನೇ ಆಗುತ್ತೆ ಅಲ್ವಾ ಸರಿ ಆಯ್ತು ಮುಂದಿನ ಕರೆ ಕರೆಯಲ್ಲಿ ಇನ್ನೊಂದ್ ಕಥೆ ಹೇಳ್ತೀನಿ
ಇರ್ಲಿ ಪರ್ವಾಗಿಲ್ಲ ಮಾತಾಡಿ ಹತ್ತು ನಿಂಷನೇನಾ